ಹೇಳ್ರಿ ಆರಾಮ್ದಿರಿಲ್ರಿ
ಆರಾಮಿದ ನೋಡ್ರಿ ನೀವು ನಿಮ ಮಾತ ಎಡು
ಹ್ಮ್ ಹ್ಮ್ ಮತ್ತೆನ್ ನಡಸರಿ
ಮತ್ತ ಏನೇಲ್ ಸುಮ್ ಅಕ್ಕಂದ ನೋಡ್ರಿ ಇಲ್ಲಸ್್ಮ್ಯಾಗ ಬಂದಿ
ಹ್ಮ್ ಹ್ಮ್ ಹಕೊಂಡ್ರ ನಂಗಯತ್ರಿ ಮತ್ತ ಬತ್ರಿ
ಮತ್ತೆನೇಲ್ ೀ ಇದೇ ಮನ್ನಿ ಚಿನ್ನದತ್ ತಗಬೇಕಂತ ಹೋಗಿದ್ದೇವ್ರಿ
ಎಲ್ಲೋಗಿದ್ರಿ
ಇಲ್ಲಿ ನಮ್ಮ ಗುಲ್ಬರ್ಗಕ್ರೀ
ಹಾ ಹಾ ಹಾ ರೀ
ನಮ್ಮ ಅಣ್ಣನ ಮಗಂದ ತೊಟಲ್ ಕಣಸ್ರರಿ
ಹಾ ಟೋಟಲ್ ಕನ್ ಐತ್ರಿ ಹಾ ರೀ
ಅದ್ರ ಸಲನ್ ಚಿನ್ನದ ತಗಬೇಕಂತ ತಗಿರಿ ಒಂದ್ ಲಕ್ಷ ಐವತ್ ಸಾವಿರ
ಹ ಒಂದ್ ಲಕ್ಷದ ಐವತ್ತು ಸಾವಿರ ಹಾ
ಒಂದ್ ಲಕ್ಷ ಐವತ್ತುಾವಿರ ರೂಪಾಯಿ ಅವಾಗ ಹತ್ತು ವರ್ಷದಿಂದ ಎಟ್ಟೈತ್ತು ಗೋತ್ತರಿ
ಹಾ ರೀ
ಹತ್ತು ವರ್ಷದಿಂದ ಇಪ್ಪತ್ ಸಾವಿರ ಇತ್ರಿ
ಓ್ ಇಪ್ಪಸ ಕರೆ ಐತ್ ದೋಡ್ರಿ ಇಪ್ಪಸಾಯ ಐತ್ರಿ
ಹ್ಮ್ ಈಗ ನೋಡ್ರಿ ಒಂದ್ ಲಕ್ಷ ಮೂವತ್ ಸ್ವಲ್ಪ ಡಿಫ್ರೆನ್ಸ್ ಐತಿ ರ ಅವಾಗ ಈಗಿಂದು
ಮತ್ತೆ ಏನ್ ಮಾಡ್ತರಿ ಈಗ ಬಾಳ ಇದು ಜಗತ್ತು ತುಟಬಿಟ್ಟದ್ರ
ಹ್ಮ್
ಹ್ಮ್ ಈಗೆಲ್ಲಾ ಜಗತ್ ಮಾತ್ರ ಬಾಳ ದುಬಾರಿ ತೊಟ್ಟಿ ಎಲ್ಲಾ ಆಬಿಟ್ಟದ್ರಿ. ಈಗ ಏನ್ ಮಾಡಕ್ ಬರದು.
ಹ್ಮ್
ಜಗತ್ನಯಾಗ ಏನೇ ನೋಡೋದ್ರೀ ಮೊನ್ನೆ ಒ ಬ್ಬ ಗನ್ ಇಟ್ಕೊಂಡು ಸತ್ತ ತೊಡ್ರಿ ಅವನ ಹೆಸ್ರನು.
ಹೇ ಯಪ್ಪೋ ಭಗತ್ರಿ.
ಹ ಭಗತ್ ಸಿಂಗತ್ತೇ ಹೆಸ್ರ ಹೆಸರು ಬಿದ್ದತ್ರಿ ಅವ್ರು. ಹೇಸ್ರೆನೋ ಬ್ಯರೆ ತ್ರಿ ಹೋಲ್ ಬಿಡ್ರಿ. ಹ ಪಾಪನ್ ಏ ರಿ ಅವ್ರದದು ಹೋಲ್ ಬಿಡ್ರಿ ಅವ್ರದ್ದ ಮುಗಿತಲ್ರಿ ಪಾಪ ಸತ್ಯ ಹೋದ್ರೀ ಪಾಪ ಗನ್ ಹೊಗತಿದ್ದೀವ
ಹು ರಿ ಸರೆಂಡರ್ ಆಗೇನ್ರಿ ಎಲ್ಲಾ.
ಅ ಪ ಇದು ಆರಕ್ಷಕರು ಆರಕ್ಷರ ಕೂ ಗೋಲಿಯೋಡ ಸಾಯೋಡ ತದ್ರಿ ಪಾ
ನೋಡ್ರಿ ಎಲ್ಲಾ ಪಾಲಿಟಿಕ್ಸ್ ಬಂದತಿರಿ ನಾವ್ನು.
ಹ್ಮ್ ಹ್ಮ್ ಹ್ಮ್
ಎಲ್ಲಾ ಪೊಲಿಟಿಷನ್ ನಡೈತೈತ್ರಿ ಏನಲ್ ನೋಡ್. ಮತ್ತ ನೀನ್ನಿ ಲಾಕ್ನೋದಾಗ ಇದು ಆಗ್ಯತ್ ನೋಡ್ರಿ.
ಏನೇದ್ರರಿ ಹ ಅವು ಕೋಚಿಂಗ್ ಸೆಂಟರ್ ಗೊ ಇತ್ತನ್ರಿ ಅಂದ್ರೆ ಶೈ ಶೈಕ್ಷಣಿಕ ಅಲ್ಲಿ. ಬೆಂಕಿ ಉರಿ ಅತ್ದ್ಬುಟಾದೆ ಇವರ್ಗೆ. ಶೈಕ್ಷಣ ಕಟ್ಟಡದಾಗೆ.
ಶಿಕ್ಷಣ ತರಬೇತಿ ಎಲ್ರಿ.
ಹ್ಮ್ ಇಲ್ ನೋಡ್ರಿ ಈಗ. ವಿದ್ಯುತ್ ಈಗ ಈಗ ಕರೆಂಟ್ ಇರ್ತ ನೋಡ್ರಿ ಈಗ ಜೆಸ್ಕಾಮ್. ಬೆಸ್ಕಾಂ ಗೋತ್ತಲ್ರಿ. ಅವೆಲ್ಲಾ ಟಾಟಾ ಒಂದ್ ಪ್ರೈವೇಟ್ ಆಗಿ ಒಂದ್ ಹಾಕ್ಬೇಕ ಅನ್ತದ ರೀ
ಪ್ರೈವೇಟ್ ಹಾಕ್ಬೇಕನ್ ಹತಾರ ಏನ್ರರಿ.
ಹಾ ಅದು ಅದು ಹಾಕ್ಲಕತ್ತರಿ ಅದೇನೋ ಬೇರೆದು. ಅಪ್ಲಿಕೇಶನ್ ಹಾಕಿತ್ರಿ ಅದು ಅಂದ್ರೆ ಜೆಸ್ಕಾಮ್ ಇದು ಬೆಸ್ಕಾಮಗ್ರೀ.
ಹಾ ರಿ
ಅವ್ರ ಏನಂದ್ರು ಮಾಡ್ಕ ಕೊಡೋದ ಆಗಲ್ಲ ಅನ್ ತಂದ್ಬಿಟ್ರಿ ಇವ್ರು.
ಯದಕ್ಕ್ರೀ
ಮತ್ತೆ ಅದು ಪ್ರೈವೇಟ್ ಮಾಡಿದ್ರೆ ಮತ್ ರೊಕ್ಕ ಹೆಚ್ಚಿಗೆ ಬರುದಲ್ರಿ.
ಹಾ ರಿ
ಅದಕ್ ಬ್ಯಾಡ ಅನತಾರ ಇವ್ರು.
ಗೌರ್ಮೆಂಟ್ ಬ್ಯಾಡ
ಮುಟ್ಬ್ಯಾಡ ಬೇಡ ಅನ್ನತೀರ ಅದ್ರ. ಮಾಡಕ್ನತ್ತ ಇರ್ಕಾರೆ ಅದ್ರ ಆಗಲ್ಲೇ ಅದ್ರ. ಕರೆಬುಡು.
ಆಟ ದವ್ರು ಬಾಳ ಹೆಲ್ಪ್ ಮಾಡ್ತಾರೀ ಇಂಡಿಯಕ.
ಅವ ಆಡ್ತಾರ್ ಬಿಡ್ರಿ.
ಅರವತ್ತು ಪರ್ಸೆಂಟ್ ಕೊಡ್ತಾರ ನೋಡ್ರಿ ಇಲ್ರಿ
ಕರೆ ಮತ್ತ ಅವ್ರದ ಹಾ ಹೌದ್ರಿ.
ರತನ್ ತಾಟ ಒಳ್ಳೆ ಮನುಷ್ಯರೇವ.
ಎಲ್ಲ ತನ್ ಆಸ್ತಿ ಎಲ್ಲ ನಮ್ದ ಭಾರತ ದೇಶಕ್ಕೆ ಇ ಮಾಡ್ಯಾರಿ.
ಹ್ಮ್ ಲಗ್ನ್ ಸತಕ ಆಗಲ್ ಗೊತ್ರಿ ಅವ.
ಹ್ಮ ಇದರ ಚಲಂದ ರಿ
ಹಂಗಿರ್ಬೇಕ್ ಇಲ್ ನೋಡ್ರ ಮುಖೇಶ್ ಅಂಬಾನಿ ಹೆಂಗಾನ.
ಕರೆ ರಿ
ಜಿಯೋ ಕಂಪನಿ ಮಾಡದೆ ಈ ರೊಕ್ಕ ನೋಡ್ರಿ ಇಲ್ರಿ ಒಂದ್ ತಿಂಗಗಳು ಸಿಮ್ ರಿಚಾರ್ಜ್ ಎಷ್ಟ ಆಗ್ಯ ಅದ
ಕಖರೆ ಕಂಡಪಟ್ಟೆಗದ ರೀ
ಜೀವ ಸಿಮೆಗೆ
ಹ್ಮ್ ಹ್ಮ್ ಹೌದರ ಪಂಡತ್ರಂಬಲ್ಲ ಸ
ಎಟ್ಟಗಳಸ್ರ ಸಾಕಾಗಲ್ಲ ಅಂತನ್ರಿ
ಹ್ಮ್ ಹ್ಮ್ ಮನುಷ್ಯ ಇರ್ಬೇಕಕ್ ಸ್ವಲ್ಪ ಗಾಳಸ್ಬಕ್ ರಿ ಹಿಂಗ್ ಕಳಸ್ಬಡ ಮತ್ತೆ
ಅಷ್ಟು ಗಳಿಸಿದರೆ ಇನ್ನ ಏನು ಗಳಸಿದನವನ್ರೀ ಅವ
ಏನ್ ಮಾಡೋದ್ರಿ ಎಳತ್ಕರೆ ಬಂದ ಇದ್ದಾರೆ ಅದ್ರಾಗಲ್ಲ
ನಂಬರ್ ಒನ್ ಆಗಿದ ರ ಇಂಡಿಯಾಗೆ
ಹ್ಮ್ ಮತ್ತೆ
ಎಲ್ಲ ರಿಲಯನ್ಸ್ ಗಿಲಯನ್ಸ್ ತಗೊ ಬಂದು
ಹಾ ಹೌದ್ರಿ ಮತ್ತ
ಹ್ಮ್ ಸಾಲ ಇತ್ತಂತರಿ ಏನ ಮತ್ತ
ಕರ ಸಾಲ ಆಯಕಷನ್ ಎಾ ಮನ್ ಯತಿರಿ ಪಾಪ ಸಾಲ ಮನ್ ಆಗಲ್ರಿ ಅದ್ರ ಸಾಲ ಈಗಲ್ಲ ಮುಚ್ಚತಿರು ಉಪ
ಹ್ಮ್
ಅ ಇದ್ರ ಏ ರೋಹಿತ್ ಶರ್ಮಾ ಗೊತ್ತಾನಲ್ರಿ
ಹಾ ರೋಹಿತ ಶರ್ಮಾ ರೇ
ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ದಾಗ ಕ್ಯಾಪ್ಟನ್ ಆಗಿ ಗೆದ್ದಾರೆ ಅವ್ರು ಟಿಟೋ ಅಂತಿ ಇದ ಅಂದ್ರ ಇಪ್ಪತ್ತು ಓವರ್ ಮ್ಯಾಚ್ದಗ್ರಿ ಮ ದಾದ್ಮೇಲ ಇದು ಟೆಸ್ಟ್ ಬರ್ತ ನೋಡ್ರಿ ಅಂದ್ರ ಇದು ಐದು ದಿನದ ಇದು
ಪಧ್ಯಾ ಆ ರಿ ಅದ್ರಾಗಿಲ್ರಿ
ಗೆದ್ದಾರೆ ಒಂದು ಗೆದ್ದಾರೆ
ಹಾ ರೀ
ಟೆಸ್ಟ್ ದಾಗ್ರಿ ಆಮೇಲಿ ಎರಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ರಿ ಮತ್ತ ಕ್ಯಾಪ್ಟನ್ ಆಗಿ ಒಂದ್ಸತಿಗೆದ್ದಾರೆ ಕ್ಯಾಪ್ಟನ್ ಅಲಾರ್ದ ಎರಡ್ ಸತಿಗೆದ್ದಾರೆ
ಹೌದೇನೇನ್ರಿ
ಎರಡ್ ಸತಿ ಚಾಂಪಿಯನ್ ಟ್ರೋಫಿ ಅಂತ ಬರ್ತರಿ ಅದ ಗೆದ್ದಾರ ಈಗ ನಾ ಇಲ್ಲಿ ಪುಸ್ತಕದ ಬರಕತ್ತಿದ್ದಾರೀ
ಹೌದೇಏನ್ರಿ
ಸಿಕ್ತರಿ ನಿಮ್ಗ್ ಸ್ವಲ್ಪ ಪುಸ್ತಕ ನೋಡಕತ್ತತಿದ್ಯಾ ಇಲ್ಲಿಗ ಕಾಣತು ಹೇಳತ್ತೇನ್
ಹೌದೇಏನ್ರರಿ ಹಾ
ಚಲೋ ಮನುಷ್ಯಾರ ಇವ್ರು
ಹ್ಮ್ ನಾವ್ ಬಾಳ ಕಷ್ಟ ಐತ್ರಿ ಅವ್ನು ಜೀವ್ನ
ಕರೇಕ್ ರೇಕ್ ಅಂಡಾಪಟ್ಟಿ ಕಷ್ಟತಾರೆ ಅವ್ರದರು ವಿರಾಟ್ ಕೊಹ್ಲಿದು ವಿರಾಟ್ ಕೊಹ್ಲಿದ್ ನೋಡ್ರ ಜೀವನ ಕಷ್ಟ
ಬಾಪ್ರೀ ಎರಡ್ ಸಾವಿರದ ಆರು
ಹ್ಮ್ ತೀರ್ಕೊಂಡರುೂನು ಕ್ರಿಕೆಟ್ ಆಡ್ತಾರೀ
ಕ್ರಿಕೆಟ್ ಆಡಿ ಮತ್ ಅವವತ್ತಿನ ದಿನ ಸೆಂಚುರಿ ಹೊಡಿತಾರೆ ಮತ್
ಹಾ ರೀ ನೂರ್ ಶತಕ ಶತಕ ಹೊಡಿತಾರ
ಹಾ ಶತಕ ಹೊಡಿತಾರ
ಹ್ಮ್ ನೋಡ್ರಿ ಮತ್ತ ಅಂತ ಅಂತವ್ರಲ್ ಕರಿದ್ರು
ಹ್ಮ್ ಈಗನ್ ಪ್ಲೇಯರ್ ಗಳು ನೋಡ್ರಿಲ್ರರಿ ಹಂಗವ
ಕಂಡಪಟ್ಟ ಇವ ಅವ್ರಿ ಇರು ಈ ಸತಿ ಸುಮ್ಮ ಹೆಸರಿ ಅಟ್ಟಕ್ ಕಟ್ಟಕ್ರಿ
ಹ್ಮ್
ಹ್ಮ್ ಹ್ಮ್
ಎಲ್ಲಾ ಕ್ರಿಕೆಟ್ನಾಗ ಬಿ ಪಾಲಿಟಿಕ್ಸ್ ಸೇರ್ ಬಿಟ್ಟೈತ್ರಿ
ಕರೆ ನೋಡ್ರಿ ಈಗಂತರ ಕಂಡಪಟ್ಟಿ ಅವೇ ಆಗಿ ಬಿಟ್ಟವ್ರಿ ಪೂರಾ
ಎಲ್ಲಾ ಪೊಲಿಟಿಷಿಯನ್ ಇದ್ರೆ ಆಯ್ತ ಏನ್ ಬೇಕಾದ್ರು ಮಾಡ್ಬೋದು ಅನ್ನೋದ್ ಬಂದಬಿಟ್ಟದ್ರಿ ತೆಲ್ಯಾಗ
ಕರೆ ನೋಡ್ರಿ ಇದು ಮಾತ್ರ ಬರೇ
ಚಂದಾವ್ ಏನೇ ಮಾಡ್ರಿ ಏನಯಾಕ ರೇಪ್ ಮಾಡಿ ಏನೇ ಮಾಡ್ಲಿ ಎಲ್ಲಾ ಒಂದ್ ವಾರ ಒಂದ್ ತಿಂಗಳನ ಹೊರಗ್ ಬಂದ್ಬಿಡ್ತಾರೀ
ಬಂದ್ಬಿತಡ್ತಾರಿ ಕರೆ ಹೊರ ಬಂದ್ಬಡ್ತಾರಿ
ಹ್ಮ್ ಇಲ್ಲ ನಮ್ಮ ನೋಡ್ರಿ ಇಲ್ ದರ್ಶನದ ಮಾಡ್ಲಾರ ತಪ್ಪಿಗೆ
ಹಾ ಹೋಗ್ಯೇನರಿ ಜೈಲಗ ಇನ್ನಾ ಜೈಲ್ಗೆ ಹೋಗ್ಯನ್ರರಿ ಅವ್ರದೆನ್ ದರ್ಶನದ ಏನ್ ತಪ್ಪಿರ್ಲಲ್ರಿ ಅದ್ರ ಅವ್ರ ರೇಣುಕಾ ಸ್ವಾಮಿದು ತಪ್ಪೇರಿ ದರ್ಶನುದ ತಪ್ಪೇರಿ ಮತ್ತೆ ಏನ್ ಅನಕ್ ಬರಲ್ರರಿ ಈಗ ಈಗ ಅವ ಅವ ಯಾಕ ಬೈಬೇಕ್ರಿ ಒಬ್ಬ ಅಕಿ ಹೆಣ್ಣ ಮಗಳಿಗಿ
ಹೆಣ ಮಕ್ಳಿಗೆ ಮತ್ತ ಅದ್ ಏನ್ ಶೋಭೆ ತರ್ತದ್ರಿ ಅವ್ನಿಗೆ
ಹ್ಮ್ ಅದು ಯಾತ್ರಿ ಅದು ತಪ್ಪೈತಿರಿ ಇವ ಸ್ವಲ್ಪ ಅಂದ್ರೆ ಲವರ ಇತ್ತಂದ್ರ ಅದಕ್ಕೆ ಹೊಡದನರೀ ದರ್ಶನ್ ಅವ್ರ್ದ ತಪ್ಪ ತಪ್ಪಿಲ್ಲ ಇರುದ ತಪ್ಪಿಲ್ಲ ಅಂದ್ರೆ ಬರ್ತದ ಬರ್ತ್ರರಿ ಅದ್ರರ ಸಲಂದ ಶೀಟ್ಗೇರಿ ಹ್ಮ ವಡಕ್ಯಗರಿ ಅದು ದುಬಿಷ್ ಕೆಶಿನ್ ಸತ್ತನರಿ ಅವ
ಅದ್ ಏನಾಗ ಅದ್ ಗೊತ್ತೇನ್ರರಿ ಅದ್ರಾಗೂ ಒಬ್ಬ ಪೊಲ್ಟ ಟಷನ್ಂದಾಗಾನ್ರಿ ಮಗಾ
ಹಾ ಹಾ ಹಾ ಯಾರ್ರೀ
ಹ ಮುನ್ನಿರತ್ನ ರೀ
ಹಾ ಮುನಿರತ್ನ ಅವ ಹಾ ಹೌದ್ರಿ ಪಿಕ್ಚರ್ ಮಾಡ್ಯನ ನೋಡ್ರಿ ಮುನಿರತ್ನ ಕುರುಕ್ಷೇತ್ರ ಅಂತ
ಕುರುಕ್ಷೇತ್ರ ಮು ಹ್ಮ್ ಹ ಹಾ ಅವನೇರ್ರಿ ಅವ್ನಿಗಿ ಏನ್ ಸಿಟ್ಟು ಗೋತ್ತೇನ್ರಿ
ಹಾ ರೀ
ಸುಮಲತಾ ಗೋತ್ತ
ಹಾ ಸುಮಲತಾ ಅಂಬರೀಷನ್ ಹೆಂಡತಿ ಇವ ದರ್ಶನ್ ಅವರ ಅಮ್ಮ ಅಂತ ತಳಕೊಂಡನ್ರಿ ಅವ ಅಮ್ಮನೇ ಅದಾರೀ
ಹೌದ್ರಿ ಅದ್ ಏನಗ್ಯದ್ರಿ ಅಕಿ ಇದಕ್ ಕರ್ದಾರ್ರಿ ಪ್ರ ಭಾಷಣ ಮಾಡಕ್ರೀ ಅಕಿನ ಬಗ್ಗೆ ರ‍್ಯಾಲಿ
ಹಾ ರೀ
ಅದಕ್ಕೂ ಮುನಿರತ್ನ ಏನಂದಳರಿ ಅವ್ರ ನಮ ಅಪೋಸಿಟ್ ಪಾರ್ಟಿ ಯಾರ ಹೋಗಬ್ಯಾಡ ತಂದನ ನನ್ರಿ ದರ್ಶನಗ
ಹಾ ದರ್ಶನಗ ಹಾ ಹಾ ಹೌದ ಹೌದ್ರೀ
ಅದರ್ನಗ ಅವ್ನ್ ಮತ್ ಮತ್ತ ಅಮ್ಮರೀ ಅಮ್ಮ ಆಬಕ್ಂತನರಿ ಅವನ್
ಹೌದ್ರಿ ಅನ್ನ ಅಮ್ಮ ಹಾಬೆಕ್ಂತರಿ
ಕ ಕರ್ದರ್ ಹೆಂಗ ಹೋಗ್ಬಿಡ್ಕತ್ತದ್ರೆ ಹೋಗ್ಯನ
ಹಾ ರೀ
ಅದ್ರಾಗ ಏನ್ ಮಾಡನ ಸಿಕ್ಕದೆ ಚಾನ್ಸ್ ಅಂತ ಹಾಕ ಬಿಟ್ಟನ್ ರಿ ಅವ ದರ್ಶನ ಬಂದ ಏನ್ ಮಾಡ್ಯನ್ರಿ ಎರಡ್ ಮೂರ್ ಎಟ ಒಡ್ದನ್ರಿ ಇಲ್ಲ ಅನಲ್ಲಾ
ಯಾರಿಗರಿ ಇ ಮುನಿರತ್ನಗಿರಿ ರೇಣುಕುಸ್ವಾಮಿಗ ಹ ರಿ
ಹ ಅದು ಏನ್ ಮಾಡೇನ್ರಿ ಅವ ಮುನಿರತ್ನದ ಫ್ಯಾಮಿಲದವನ್ರಿ
ಹ್ಮ್ ಹ್ಮ್
ಹ್ಮ ಅದರಾಗನ್ರಿ
ಹಾ ಹಾ ಹಾ
ಅವ ದರ್ಶನೋಡಾಗ ಮಾಡ್ಕೊಂಡ್ ಬಿಟ್ಟ ನಂತ್ರಿ ದರ್ಶನ ನೋಡ್ದಾಗ ವಿಡಿಯೋ ಮಾಡ್ಕೊ ಬಿಟ್ರನ್ ಅವ ಇನ್ನ ಸತ್ತಲ್ರಿ
ಏನ ಜೀವಂತನ್ರಿ
ಹಾ ಜೀವಂತ ಇದಾ ರೀ
ಹೂ ರೀ
ಜೀವಂತಿತ್ತ ಇವ ಹೊಡದ್ ಬಿಟ್ಟನೆ ಹೋಗಿ
ಅವನಿಗೆ ಹೊಡತನ್ರಿ ಹಾ ಹಾ
ಮತ್ತ ಅವ ಚಂದನ್ ಗೊತ್ತಲ್ರಿ ಪೊಲೀಸ ಅವನಿಗೆ ಹೆಂಗ ಗೊತ್ತ
ಹಾ ಅವ್ರ ಇವ್ನೇ ಹಾ ಅಂದ್ರೆ ಇವ್ನೇ ಕಳ್ಸಿರ್ತನೆ ಮತ್ತ
ಅವ್ನಿಗ್ ಹೋಗದ್ರಿ ಮುನಿರತ್ನ ವಿಡಿಯೋ ಆ ವಿಡಿಯೋ ಏನ್ ಮಾಡೇನ್ರೀ ಅವಾಗ ಚಂದನ್ ಕೊಟ್ಟನ್ರಿ ಮುನಿರತ್ನ
ಹಾ
ಅವ ಅದೇ ಸಾಕ್ಷಿ ತಗೊಂಡ್ ಕೆಸನ್ ಹಿಂಗ ಹೊರಗಾಕ್ಯ ಒರಗ ಹಾಕ್ಯಾರ ನೋಡ
ಕರೆ ಕರ ಇಗ ಅರೆ ವಾಟ್ಟ
ಬಂದದ್ರಿ ಈಗ ಚಂದನ್ ಪೊಲೀಸ
ಹಾ ರೀ ಹೌದ್ರೀ ಹೌದ್ರ
ವಾಪಸ್ ಅವನ್ ಮ್ಯಾಗ ಕೇಸ್ ಬಿಡಂಗದ್ರ ಈಗ ಇನ್ಫಾರ್ಮೇಶನ್ ನಿಂಗ್ ಹೆಂಗ ಬಂದ ಇಟ್ಟು ಜಲ್ದಿ ಅಂತ
ಹಾ ಹೌದ್ರಿ ಕರೆ ಅಂದ್ರಿ ಏನ ಆಗಿತ್ತು
ಬಂದದಂತೀರಿ ಇನ್ಫಾರ್ಮೇಶನ್
ಕರೆ ಕರೆ ಹೌದ್ರಿ ಹೌದ್ರಿ ಆಯ್ತ ಆಯ್ತರಿ ಹೇಳ್ಕೊತ್ತದ್ರ ಏನ ಕಂಡಪಟ್ಟ ಆದ್ರೆ ಆಮೇಲ್ ಹಚ್ತವಿನ್ರಿ ಸ್ವಲ್ಪ
ಆಯ್ತಾ ಆಯ್ತು